ಕೇಳಿಸ್ತಿದಿಯಾ ಹಾ ಕೇಳಿಸ್ತಿದೆ ಏನ್ ಮಾಡ್ತಿದ್ದೀರಾ.
ನಾನು ಸುಮ್ನೆ ಕೂತಿದ್ದೆ ನೀವ್ ಏನ್ ಮಾಡ್ತಿದ್ದೀರಾ.
ನಾನು ಸುಮ್ಮ್ನೆ ಕೂತಿದ್ದೆ. ಆಯ್ತಾ ಊಟಾ.
ನಿಮ್ದು
ಹ್ಮ್ ನಂದು ಆಯ್ತು ಏನ್ ತಿಂದ್ರಿ
ಆ ಪುಳಿಯೋಗರೆ ತಿಂದೆ
ಹ್ಮ್ ನಮ್ಮ ಮನೇಲಿ ಬಸ್ ಸಾಂಬಾರು ರೈಸ್ ಸು ಮತ್ತೆ ಪಲ್ಯ ಮಾಡಿದ್ರು ತಿಂದೆ
ಹಾ ಯಾರ್ ನೀವೇ ಮಾಡಿದ್ದ
ಹ ಇಲ್ಲ ಅಷ್ಟೊಂದು ಒಳ್ಳೆ ಕೆಲ್ಸ ಎಲ್ಲ ಮಾಡಲ್ಲ ನಮ್ಮ ಮಾಡಿಕ್ಬಿಟ್ಟ ಹೋಗಿದ್ರು ನಮ್ದು ತಿನ್ನದ್ ಮಾತ್ರ ಕೆಲ್ಸ ಹಫ
ಹ್ಮ್
ಮತ್ತೆ ಏನೇನ್ ಸಮಾಚಾರ ಎಲ್ಲಾ ಆರಾಮ ಹೆಂಗಿದೆ ನಿಮ್ಮ್ ಮನೆ ಕಡೆ ಎಲ್ಲ
ಹಾ ಎಲ್ಲಾ ಚೆನ್ನಾಗ್ ನಡೀತಿದೆ ಹ್ಮ್ ಈ ಶನಿವಾರ ಊರು ಹೋಗ್ತೀನಿ
ಹಾ ನಿಮ್ಮ ಅಕ್ಕಾಗೆ ಪಾಪು ಆಗಿದೆ ನೋಡ್ಕೊಂಡ್ ಬರ್ಕ್ ಹತೀನಿ ಅಂತಿದ್ರಿ ಹೋಗ್ತ ಗ್ತಾದ್ದೀರಾ
ಶನಿವಾರ ಊರಿಗೆಗ್ ಹೋಗ್ತಿದ್ದೀನಿ ಪಾ ಪುನಃ ನೋಡ್ಕೊಂಡು ಆ ಶನಿವಾರ ಭಾನುವಾರ ಹಂಗಿದ್ಬಿಟ್ಟು ಬರದು
ಹ್ಮ್ ಪಾಪು ಚೆನ್ನಾಗೈತೆ
ಹಾ ಚೆನ್ನಾಗೈತೆ
ಹ್ಮ್ ಚೆನ್ನಾಗಿದ್ರೆ ಸರಿ ಆರೋಗ್ಯ ಒಂದೇ ಇರ್ಬೇಕು ಪಾಪುಗೆ
ಹೌದು ಹೌದು ಮತ್ತೆ ನೀವು ಊರ್ ಊರಿನ್ ಕಡೆ ಹೋಗ ಹೋಗಿಲ್ವಾ
ಇಲ್ಲ ಇಲ್ಲ ಊರಿಗೆ ಹೋಗಿ ತುಂಬಾ ದಿನಗಳಾಗೋಯ್ತು ಹೋಗಿಲ್ಲ ನಮ್ ನಾವ್ ಜಾಸ್ತಿ ಹೋಗಲ್ಲ ಸರಿನಾ ಊರಿಗೆ ನಾನು ನಮ್ಮ ಅಣ್ಣ ಇದೀವಲ್ಲ ಹೋಗಲ್ಲ ನಮ್ಮ ಅಪ್ಪ ಅಮ್ಮ ಹೋಗ್ತಾರೆ ನಮ್ಮ ಅಮ್ಮನುೂ ಅಷ್ಟು ಹೋಗಲ್ಲ ಸ್ವಲ್ಪ ಸ್ವಲ್ಪ ನೆ ಅ ಆದ್ರೆ ನಮ್ಮ ಅಪ್ಪ ಇದ್ದಾರಲ್ಲ ಅವ್ರಂತೂ ತಿಂಗ್ಳಗ್ ಒಂದ್ ನಾಲ್ಕಕ್ ಸರ ಅಲ್ಲಿೇ ಇರ್ತಾರೆ ಹಾ ಹೌದಿ ಹ ಅವದದು ಜಾಸ್ತಿ ಹೋಗ್ ಬರ್ತಾರೆ ಯಾಕಂದ್ರೆ ಊರಲ್ಲಿ ನಮ್ಮ ಅಜ್ಜಿ ಇದ್ದಾರೆ ಅವ್ರನ್ನ ನೋಡ್ಕೊಳ್ತಾರೆ ನಾವೇನ ಅದಕ್ಕೆ ಅವ್ರನ್ನ ನೋಡ್ಬೇಕಲ್ವಾ ಅವಾಗ ಅವಾಗ ಒಟ್ಟಿಗೆ ಹೋಗ್ಬರ್ೆ ಮಾಡ್ತಾ ಇರ್ತಾರೆ
ಹ್ಮ
ಅಷ್ಟೇ ನಾವು ಇನ್ನೇನ್ ಮಾಡಕ್ ಆಗಲ್ಲ ಅಲ್ವಾ ಇವಾಗ ಅವ್ರನ್ನ ಬಿಟ್ಬಿಡಕ್ ಆಗಲ್ಲ ಹಾಗಾಗಿ ನಾವೇ ನೋಡ್ಕೊಂತೀವ ಅಷ್ಟೆ
ಹ್ಮ
ಹ್ಮ್ ಮತ್ತೆ ಎಲ್ಲಾ ಆರಾಮಾ
ಹ ಎಲ್ಲ ಬೆಳಗಿಂದ ಏನ್ ಮಾಡಿದ್ರಿ
ನಾನ್ ಬೆಳಿಗ್ಗೆಯಿಂದ ಏನ್ ಮಾಡಿಲ್ಲ ಬೆಳಿಗ್ಗೆ ಎದ್ದನ್ನ ಎದ್ ಬಿಟ್ಟು ಪಾತ ತೊಡಿ ಕಸ ಗುಡಿಸಿಿ ಮನೆ ಎಲ್ಲ ಓಡ್ಸಿ ನಮ್ಮಮ್ಮ ಬಟ್ಟೆ ವಾಶ್ ಮಾಡಿಟ್ಬಿಟ್ಟು ಹೋಗಿದ್ರ ಆಮೇಲೆ ಹೋದೆ ಬಟ್ಟೆ ಎಲ್ಲಾ ಒಣಗಕ್ ಬಿಿಟ್ಟಬದ್ನ ತಟೆರೆಸ್ ಮೇಲೆ ಅದಾದ ಹ್ಮ ಸ್ವಲ್ಪ ನನ್ಗೆ ಆಹ ಒಂದಿನಾದ್ರೂ ಕಲ್ಯಾಣ ಅಂತ ಕಂಪ್ಯೂಟರ್ ಎತ್ಕೊಂಡು ಕುೂತ್ಕೊಂಡೆ ಲ್ಯಾಪ್ಟಾಪ್ ಎತ್ಕೊಂಡು ಕುೂತ್ಕೊಂಡೆ ಆ ಎತ್ಕೊಂಡು ಕುತ್ಕೊಂಡು ಸ್ವಲ್ಪತ್ತು ತಂಗೇನೆೇ ಎಲ್ಲಾನನು ಅಭ್ಯಾಸವ ಮಾಡ್ತಾ ಇದ್ದೆ ಹಾ ಏನಂದ್ರೆ ಒಂದು್ ಡಾಕ್ಯುಮೆಂಟ್ ಅಲ್ಲಿ ವಾರ್ಡ್ ಡಾಕ್ಯುಮೆಂಟ್ ಅಲ್ಲಿ ಏನೇನ್ ಮಾಡ್ಬೋದು ಅಂತ ಎಲ್ಲ ಮಾಡ್ತಾ ಇೆ ಅದು್ ಸ್ವಲ್ಪ ಹೊತ್ತಾದ್ಮೇಲೆ ನಾ ಸ್ನೇಹಿತರ್ ಕಾಲ್ ಮಾಡಿದ್ರು ಹ ನನ್ ಸ್ನೇಹಿತರ ಜೊತೆ ಮಾತಾಡದ್ನ ಎಲ್ಲ ಮೂರ್ ಜನ ಜೊತೆನುೂ ಮಾತಾಡ್ದ ಅದಾದ್ಮೇಲೆ ಆಹ ಮೂರ್ ಜನ ಸ್ನೇಹಿತರು ಕೂಡ ಒಂದೇ ಕಾಲೇಜಲ್ಲಿ ಓದ್ತಾರದು ಇವಾಗ ಸರಿನಾ ಅವರು ಹೇಳಿದ್ರು ಏನೋ ಒಂದೇನು ಹೊಸ ಅದು ಅಂದ್ರೆ ಪ್ರಾಜೆಕ್ಟ್ ಬಂದಿದ ಅಂತೆ ಅವ್ರಿಗೆ ಏನೋ ಬೇಕು ಅಂತ ಏನೋ ಹೇಳ್ತಾ ಇದ್ರಂತೆ ನಾವು ಹೋಗ್ತಿೀವಂತ ಇವರು ಹೇಳ್ತಾ ಇದ್ರು ಅದಕ್ಕೆ ಅವರು ಮಾತ್ರ ಹೋಗ್ತಾರೆ ನಾನು ಬರ್ತೀನಿ ಅಂತ ಹೇಳಿದ ಹ ಅದಾದ್ಮೇಲೆ ಸರಿ ಆಯ್ತು ಅಂತ ಹೇಳಿದ್ರು ಆಮೇಲೆ ನನ್ ಒಬ್ಬ ಸ್ನೇಹಿತ ಇದ್ದಾರೆ ತುಂಬಾ ತಲೆ ತಿಂತಾರೆ ನನ್ನ ಸ್ನಚ ತೀರ ಬಿಡಲ್ಲ ನನ್ ಸ್ನೇಹಿತರ ಜೊತೆ ಸುಮನೆ ಕಾಲ್ ಹಾಕೊಂಡು ಇಲ್ದ ಇರೋದೆಲ್ಲ ಮಾತಾಡ್ತಾ ಇರ್ತಾರೆ ಕಕ್ ಬರ್ತಾ ಇರತ್ತ ನನಗೆ ಸರಿಯಾಗಿ ಹ ಅದಾದ್ಮೇಲೆ ಅವ್ರ ಸ ಸ್ವಲ್ಪ ಕಲ್ಲ್ ಜೊತೆ ಮಾತಾಡ್ಬಿಟ್ಟು ಆಮೇಲೆ ಕಾಲ್ ಬಿಟ್ಟ ಬಿಿಟ್ಟು ಬಂದ್ಬಿಟ್ನಾ ಅದಾದ್ಮೇಲೆ ನಾನು ಇನ್ನೊಬ್ಳ ಸ್ನೇಹಿತ ಇದ್ಲಿ ಪಾಪ ಇನ್ನಿಬ್ರು ಅವ್ರ ಹತ್ರನೇ ತಗ್ಲಾಕೊಂಡ್ಬಿಟ್ಟು ತುಮಹತ ಹತ್ತ ಇದ ಇದ್ರು ನಾನ್ ಬಂದಬಿಟ್ಟನ್ ನಿಮ್ದ ಹೇಗಿದ್ದೆ ಆಮೇಲೆ ಅವ್ರೇನೋ ಊಟಕ್ಕೆ ಹೋದ್ರು ನನನ್ನ ಇಡ್ಕೊಂಡ್ರು ಮತ್ತೆ ಅಯ್ಯೋ ನನ್ಗ ಆಗ್ತ ನ ಯಾಕಾದ್ರೂನು ಹೋಗ್ತಿದ್ದೀನಿ ಅಂತ ಅನ್ನಿಸ್ತ ಇತ್ತು ಆಯ್ದಾದ್ಮೇಲೆ ಆ ಇಲ್ಲ ನ ಕಾಲ್ ಬಟ್ಟತಿದೆ ಸರಿ ಆಮೇಲೆ ಮಾಡ್ತೀನಿ ಅಂದಬಿಟ್ಟು ಕಟ್ ಮಾಡ್ಬಿಟ್ಟೆ ಕಾಲ್ ನಾ ಊಟಕ್ಕೆ ಹೋಗಿದ್ದ ಊಟ ಎಲ್ಲ ಹ್ಮ್ ಊಟ ಎಲ್ಲ ತಿನ್ಕೊಂಡು ಆಹ ಮಲ್ಗಿದ್ದೆ ಸ್ವಲ್ಪ ಹೊತು ಅದಾದ್ಮೇಲೆ ಯಾಕು ಕಾಲು ನೋವು ಆಯ್ತ ಆಮೇಲೆ ಹಿಂಗೆ ಎದ್ಬಿಟ್ಟು ಕುತ್ಕೊಂಡ ಆಮೇಲೆ ಹೀಗೆ ತಡಿ ನೀವ್ ಕರೆ ಮಾಡೋಣ ಏನ್ ಮಾಡ್ತಾ ಇದ್ದೀರಾ ಅಂತ ಕೇಳಂದಬಿಟ್ಟು ಕರೆ ಮಾಡ್ದೆ ಆ ನೀವು ಮಾಂಸಾಹಾರಿ ಅಲ್ವಾ ಮೊಟ್ಟೆ ಎಲ್ಲ ತಿಂತೀರಾ ಅಲ್ವಾ ನೀವು ಇವತ್ತು ತಿಂತೀರಾ ಗುರುವಾರ ತಿಂತೀರಾ ತಿನ್ನಲ್ವಾ
ಹ್ಮ
ಹ್ಮ್ ಏನ್ ಗೊತ್ತಾ ನಾನ್ ಮೊಟ್ಟೆ ಸಾಂಬಾರ್ ಮಾಡಿದ್ದೆ ಗೊತ್ತಾ ನಿಮಗೆ
ಗೊತ್ತಿರ್ಲಿಲ್ಲ ಹೇಳಿ ಗೊತ್ತಾಗುತ್ತೆ ಇವಾಗ
ಮೊಟ್ಟೆ ಸಾಂಬಾರ್ನ ಹೆಂಗ್ ಮಾಡಿದ್ದೆ ಅಂದ್ರೆ ಅ ಮೊಟ್ಟೆ ಸಾಂಬಾರ್ನ ಫಿರ್ಸ್ಟ್ ಅಹ್ ನಾವು ಎರಡ್ ತರನ ಮಾಡ್ತೀವಿ ನಂಗೆ ಎರಡ್ ತರ ಹೆಂಗಗೆ ಅಂತ ಗೊತ್ತಿರ ನಮ್ಮ ಅಮ್ಮ ಹಂಗ್ ಬರುತ್ತೆ ನನ್ಗೆ ಒಂದೇ ತರ ಬರದು ಫಸ್ಟು ಒಂದ್ ಮಿಕ್ಸಿ ಜಾರ್ ತಗೋಬಿಟ್ಟು ಅದ್ರೊಳಗಡೆ ಆ ಸ್ವಲ್ಪ ಅಂದ್ರೆ ಮಟನ್ ಸಾಂಬಾರ್ ಯೂಸ್ ಮಾಡ್ತೀವಲ್ಲ ಆ ಸಾಂಬಾರ್ ಪೌಡರು ಒಂದ ಪ್ಪಲ್ ಸ್ಪೂನ್ಷ್ಟು ಅದಾದ್ಮೇಲೆ ಆ ಸ್ವಲ್ಪ ಅ ಒಂದ ಎರಡು ಟೊಮೆಟೋಣ ಸ್ವಲ್ಪ ಕಾಯಿ ಅ ಅದಾದ್ಮೇಲೆ ಒಂದ್ ಎರಡು ಅಸೆ ಮೆಣಸನ್ಕಾಯಿ ಅ್ ಒಂದ್ ಸ್ವಲ್ಪ ಕಡ್ಲೆ ಆಹ ಮತ್ತೆ ಅಹ ಧನ್ಯಾ ಪೌಡರ್ ಧನ್ಯಾ ಪೌಡರ್ ಎಂತ ಹಾಕೊಳ್ಳೋದು ನಂಗೆ ಗೊತ್ತ ಲ ಅಷ್ಟು ನೀಟಗೆ ಇಷ್ಟ ಎಷ್ಟು ಹಾಕೋಗ್ಬಿಟ್ಟು ಕೊತ್ತಂಬಿರಿ ಸೊಪ್ಪು ಹಾಕೊಂಡು ತಕೊಬೇಕು ಚೆನ್ನಾಗಿ ಅದುಫು ನುಣಗ್ ಪೇಸ್ಟ್ ಆಗಬೇಕು ಬೆಳ್ಳುಳ್ಳಿ ಹಾಕೋಬೇಕು ಬೆಳ್ಳುಳ್ಳಿ ಮಾಡ್ತ ಹ್ಬೇಡಿ ಈರುಳ್ಳ ಬೆಳ್ಳುಳ್ಳಿ ನನ್ಗ್ ಮರ್ತೋಯ್ತು ಅದಕ್ಕೆ ಹೇಳ್ತಾ ಇ ಇವಾಗ ಚೆನ್ನ್ರು ಕೊಬೇಕಾ ರು ಹಕೊಂಡಾದ್ಮೇಲೆ ಅದನ್ನ ಫುಲ್ಲು ನುಣ್ಣು ಪೇಸ್ಟ್ ಮಾಡ್ಕೊಂಡು ಸೆಪ್ರೇಟ್ ಆಗಿ ಇಟ್ಕೊಬೇಕು ದು ಆ ಇದನ್ ತಗೊಳ್ಳಿ ಪಾತ್ರೆ ಪಾತ್ರೆ ಅನ್ನ ತಗೊಂಡು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಹಾಕಾದ್ಮೇಲೆ ಈರುಳ್ಳಿನ ಫುಲ್ ಉದುದ ಹಚ್ ಕೊಂಡರ್ಬೇಕ ಸ್ವಲ್ಪ ಈರುಳ್ಳಿ ಜಾಸ್ಥೆ ಹಾಕೊಳ್ಳಿ ಚೆನ್ನಾಗಿರುತ್ತೆ ನಂಗೆ ಊಟ ಮಾಡ್ಬೇಕ್ರ ಇರುತ್ತಿ ಸಿಕ್ಕೋರು ಚೆನ್ನಾಗಿ ಇರುತ್ತೆ ಅದಾದ್ನೇಲ್ ಈ ರುಳ್ಳಿ ಕರ್ಬೇನ್ ಸೊಪ್ಪು ಹಾಕ್ತಿವಿ ನಾವು ಕಾರ್ಬೆನ್ಸೊಪ್ಪು ಾಕ್ಬಿಟ್ಟು ಸ್ವಲ್ಪ ಬಾಡ್ಸ್ರಿ ಬಾಡ್ಸ ಆದ್ಮೇಲೆ ಈ ಮಸಾಲಾನ ರುಬ್ಬಿಟ್ಕೊಂಡಿರ್ತೀವಲ್ಲಾ ಮಸಾಲಾನ ಎತ್ತ ಹಾಕ್ರಿ ಮಸಾಲೆ ಎತ್ತಾಕಕಿಂತ ಮುಂಚೆ ಸ್ವಲ್ಪ ಅರಿಶಿನ ಪೌಡರ್ ಹಾಕೊಳ್ರಿ ಆ ಅದ ಸ್ವಲ್ಪ ವಾಸನೆ ಎಲ್ಲ ಇದದೆ ೆ ಹೋಗ್ಲಿ ಅಂತ ಅಷ್ಟೇ ತಗದ್ ಬರುತ್ತಲ್ಲಾ ಅಷ್ಟ್ ಅಷ್ಟೊಂದು ವಾಸನೆ ಎಲ್ಲ ಬರಲ್ವಂತ
ಹೌದು ಒಮ್ಮಟೆ ವಾಸನೆ ಎಲ್ಲ ಬರ್ಬಾರ್ದು
ಪಾಶನ ಪೌಡರ್ ಹಾಕ್ಕೊಬಿಟ್ಟು ಆಮೇಲೆ ಈ ಮಸಾಲಾನಾ ರುಬ್ಕೊಂಡಿರೋದು ಚೆನ್ನಾಗಿ ವೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಅದ ಹಾಕೊಂಡು ಚೆನ್ನಾಗಿ ತಿರ್ಗಿಸ್ರಿ ತಿರ್ಗಿಸಾದ್ಮೇಲೆ ಅಹ ಎಷ್ಟ್ ನಿಮ ನೀರ್ ಬೇಕು ಕಷ್ಟ ಹಾಕೊಂಡು ಚೆನ್ನಾಗ್ ಮಳ್ಸ್ಬೇಕು ಸ್ವಲ್ಪ ಮಳ್ತಿ ಅಂದ್ರೆ ಸಾಂಬಾರ್ ಪೌಡರ್ ಎಲ್ಲಾ ಬೆಂದ ಇದೆ ಅಂತ ಗೊತ್ತಾಗುತ್ತಲ್ವಾ ಅದು ಒಂದ್ ಸ್ವಲ್ಪ ಒಂದ ಒಂದು ಐದ್ ನಿಮಿಷಗಳ ಕಾಲ ನೆನ್ ಸರೆ ಸಾಕು ಗೊತ್ತಾಗಬಿಡುತ್ತೆ ಹ್ಮ್ ಅದಾದ್ಮೇಲೆ ಆಹ್ ಹ ಇದು ಹ್ಮ್ ಹ ಏನಾಗ್ಬೇಕು ಅಂದ್ರೆ ಅ ಸ್ವಲ್ಪ ಉಪ್ಪ ಹಾಕ್ಬೇಕು ಉಪ್ಪ ಹಾಕ್ಬಿಟ್ಟು ಅವಾಗ ಸ್ವಲ್ಪ ಹೊತ್ತು ಬಿಟ್ಟಿ ಆಮೇಲೆ ಮೊಟ್ಟೆಗಳ್ನ ಎತ್ಕೊಬೇಕು ಒಂದ್ ಐದು ಆರು ನಿಮಗೆ ಎಷ್ಟ ಬೇಕ್ ಎತ್ಕೊಂಡು ಮೊಟ್ಟೆನ ಹೊಡದ್ಬಿಟ್ಟು ಫಸ್ಟ್ ಸೌಟ್ ಬಿಟ್ಕೋಬೇಕು ಸೌಟ್ ಗೊತ್ತಲ್ ನಿಮ್ಗೆ
ಹಾ ಹಾ
ಸೌಟಗ ಬಿಟ್ಕೋಬೇಕು ಬಿಟ್ಕೊಂಡ್ ಬಿಟ್ಕೊಂಡು ಹಂಗಂಗೆ ಇವಾಗ ಸಾರು ಮಳತಾ ಇರುತ್ತಲ್ವ ಸ್ವಲ್ಪ ಪುರಿ ಕಡಿಮೆ ಕೊಟ್ಬಿಟ್ಟು ಒಂದೊಂದೇ ಬಿಡ್ಬೇಕು ಆ ಚೆನ್ನಾಗಿರುತ್ತೆ
ಹ ಈ ತರ ನಮ್ಮ ಅಕ್ಕ ಬಿರಿಯಾನಿ ಮಾಡಿದ್ರು
ಹಾ ಯಾಕಂದ ಹೌದಾ ಮೊಟ್ಟೆ ಹಿಂಗ ಹೊಡ್ದ ಹಾಕಿದ್ರಿ ಯಾಕಂದ್ರೆ ಅಲ್ಲೇ ಬೇಯಿತಲ್ವ ರಸ್ ಎಲ್ಲ ಬಿಡುತ್ತಲ್ವಾ ತುಂಬಾ ಚೆನ್ನಾಗಿರುತ್ತಂತೆ ತಿನ್ನಕೆ ಆಮೇಲೆ ಕೆಲವ್ರು ಬೇಯ್ ಸ ಹಕ್ತಾರೆ ಅದೆಷ್ಟು ಅಷ್ಟೊಂದು ಚೆನ್ನಾಗಿರಲ್ವಂತ ರುಚಿಯ ಆಗಿರಲ್ವಂತೆ ಆ ಈ ತರ ಮಾಡಿದ್ರೆ ತುಂಬಾ ರುಚಿ ರವಾಗಿರುತ್ತಂತೆ ನಮ್ಮಅಮ್ಮ ಸ್ವಲ್ಪ ಹಿಂಗ ಜಾಸ್ತಿ ಮಾಡ್ತಾರೆ ಇದನ್ನ ಸ್ವಲ್ಪ ಅ ಸಾಂಬಾರ್ ಪೌಡರ್ ಕಡಿಮೆ ಹಾಕೊಂಡ್ಬಿಟ್ಟು ಮಸಾಲಾ ಕಡಿಮೆ ಇಟ್ಬಿಟ್ಟು ಹಂಗೇನ ಸ್ವಲ್ಪ ನೀರ್ ಕಡಿಮೆ ಹಾಕ್ಬ ಕುಂಬ್ಹಿಡಿ ಗಟ್ಟಿಯಾಗಿರುತ್ತೆ ಚಪಾತಿಗೆ ಹ ಇದಕ್ಕೆಲ್ಲ ತಿನ್ನಕ್ ತುಂಬಾ ಚೆ ಚೆನ್ನಾಗಿರುತ್ತಂತೆ ನಮ್ಮ ಅಮ್ಮ ಯಾವಾಗ್ಲು ಹಿಂಗ ಮಾಡ್ಕೊಡ್ತಾರ ನಮ್ಮಅಮ್ಮ ಹೇಳ್ಕೊಡ್ತೀನಿ ಮಾಡ್ಬಾ ಮಾಡ್ಬಾ ಅಂತ ಇದ್ರು ಅ ಹೋಗ ಒಂದ್ ಸ್ವಲ್ಪ ಚೆನ್ನಾಗ್ ಬಂದಿತ್ತು ಅದಾದ್ಮೇಲೆ ಹ್ಮು ಏನು
ಈ ಸರಿ ನೀವು ಮಾಡಿದ್ರಾ.
ಹಾ ಈದೆಲ್ಲ ನಾನ್ ರೀ ಇನ್ನ ಮಾಡಿಲ್ಲ ನೆಕ್ಸ್ಟ್ ನಾಳೆ ಮಾಡೋಣ ಅಂತ ಹೇಳ್ಬಿಟ್ಟು ಹೇಳ್ಸ್ಕೊಂಡಿದೀನಿ ಅವತ್ತು ಒಂದ್ಸಲ ಮಾಡಕ್ ಹೋಗಿ ಆಗ ಬಂದಿದ್ದ ನೀಟಾಗಿ. ಅದಕ್ಕೆ ಇವಾಗ ಏಳ್ಸ್ಕೊಂಡಿದ್ದೀನಿ ನಮ್ಮಮ್ಮಲ್ಲಿ ನಾಳೆಗೆ ಒಂದ್ಸಲ ಮಾಡಿ ನೋಡೋಣ ಅಂತ. ಹ್ಮು ಚೆನ್ನಾಗಿರುತ್ತೆ ಮೊಟ್ಟೆ ಅಂದ್ರೆ ನನ್ಗೆ
ಹಾ ನಾನು ತಿಂತೀನಿ ಮೊಟ್ಟೆ.
ಹ್ಮು ಟೇಬಲ್ಸ್ ಇರೋದು ಆಮ್ಲೆಟ್ ಮಾಡೋದು ಆಮೇಲೆ ಎಗ್ಗದು ಬುರ್ಜ ರುಚಿ ಮಾಡೋ ರಿತ್ ಕೊಡ್ತಾರಲ್ಲ ಅದು
ಹೌದು
ಹ ಹಂಗ್ ನೋಡೋಕ್ ಹೋದ್ರೆ ಎಗ್ ಏನೇ ಮಾಡಿದ್ರು ಚೆನ್ನಾಗಿರುತ್ತೆ ತಿ
ಆರಾಮಾಗಿ ತಿನ್ಬಿಡ್ಬೋದು. ಏನ್ ಅನ್ಸಲ್ಲಾ ನೆಮ್ಮದಿಯಾಗಿ ತಿನ್ಬಿಟ್ಟ
ಹ್ಮು ಅಂದ್ರೆ ನನ್ಗೆ ಎಗ್ಗು ಆರೋಗ್ಬಿಟ್ಟಿದ್ರೆ ಇಷ್ಟ ಆಗಲ್ಲ.
ಹ್ಮು ಬಿಸಿ ಬಿಸಿಯಾಗಿ ತಿನ್ಬೇಕು.
ಹ ಅದು ರುಚಿನೇ ಚೇಂಜ್ ಆಗ್ಬಿಟ್ಟಿರುತ್ತೆ.
ಹೌದು
ಹಾ ಆಮೇಲೆ ಅದ್ ಆರೋಗ್ಬಿಟ್ಟಿದ್ರೆ ತಿಂದ್ರೆ ಸ್ಮೆಲ್ ಬರ್ತಾ ಇರುತ್ತೆ ವಾಸನೆ ಬರ್ತಾ ಇರುತ್ತೆ ಹ ಹೌದು ಹಂಗ ವಾಸನೆ ಬಂದ್ರೆ ಮೂಗ ಹತ್ರ ತಗೊ ತಗೊಂಡ್ ಹೋಗಕ್ಕ ಆಗಲ್ಲ ಅದನ್ನ ಬಾಯತ್ರನು ಅದಕ್ಕೆ ನಾವ್ ಏನ್ ಮಾಡ್ತೀವಿ ಅಂದ್ರೆ ಆಮೇಲೆ ಮೊಟ್ಟೆದೇನಾದ್ರೂ ಮಾಡಿದ್ರೆ ಅಲ್ಲಲ್ಲೇ ಮಾಡ್ಬಿ ತಿನ್ಬಿಡ್ತೀವಿ ಆಮೇಲೆ ಬೇಯಸ್ಕೋಬೇಕಂದ್ರೆ ಅವಾಗವಾಗ ಹಾಕೊಂತೀವಿ ಅಷ್ಟೇ. ತುಂಬಾ ಚೆನ್ನಾಗಿರುತ್. ಮತ್ತೆ ನೀವು ಒಂದ್ಸಲ ಮನೇಲೆ ಇರ್ತೀರಲ್ವಾ ಯಾವಾಗಾದ್ರೂ ನಾನಾನ್ ಹೇಳಿತರ ಮಾಡಿ ಒಂದ್ಸಲಾ ನೋಡಿ. ಹೆಂಗ್ ಬರತ್ತೆ ಹೇಳಿ ನಂಗ ಇನ್ಯವಾಗಾದ್ರೂ.
ಹಾ ಸರಿ ಆಯ್ತು ಮಾಡ್ತನೆ ಹ್ಮ್ ಈ ಭಾನುವಾರಕ್ಕೆ ಫಸ್ಟು ನೀವು ಹೇಳಿರೋ ಬಿರಿಯಾನಿ ಮಾಡ್ತೀನಿ ಆಮೇಲೆ ಯಾವತ್ತಾದ್ರೂ ನೀವ ಹೇಳಿರೋದ ಮೊಟ್ಟೆ ಸಾಂಬಾರ್ ಮಾಡ್ತೀನಿ
ಹ್ಮ ಮಾಡಿ ಮಾಡಿ ಮಾಡ್ಬಿಟ್ಟ ರುಚಿ ಹೆಂಗ್ ಬಂತು ಅಂತ ಹೇಳಿ ಸರಿನಾ ನನಿಗೆ ನೀವೆ ಇಷ್ಟ ಪಡ್ತೀರಾ ಸರಿ ಇರಿ ನಮ್ಮ ಅಣ್ಣ ಕರೆ ಮಾಡ್ ತಿದಾರೆ ನಾ ಆಮೇಲೆ ಕರೆ ಮಾಡ್ತೀನಿ ನಿಮಿಗೆ ಹ್ಮ್ ನೀವೇ ಕರೆ ಕಟ್ ಮಾಡ್ತೀರಾ ನಾನ್